ಹಲೋ ಕಳ್ತ್ರಿ ಮಲ ಆರಾಮ್ರಲ್ರಿರಿ ಏ ನಾವು ಆರಾಮ್ ನೋಡ್ರಿ ಏ ಇಲ್ಲ ಅದು ಇದು ಹೊಂಟಿದ್ದಿರಿ ದುಬೈದಾಗಿದ್ದೆ ರೀ ನಾನು.
ಹಾ ರೀ
ಅದೇ ಇಲ್ಲಿ ಡೆಲಿವರಿ ಮಾಡಕ್ ಕೂತಿದೆ ರೀ. ಹ
ಎದ್ರ ಬಗ್ಗೆ ರೀ.
ಅದೇ ರೀ ಕೊತ್ತಂಬರಿ ಇದು ಮತ್ತ ಇವು ತರಕಾರಿ ನಮ್ ಭಾರತ ದೇಶದಲ್ಲೇ ತರಕಾರಿಗಳು ಬರತಾವಲ್ಲ್ ರೀ
ಹಾ ರೀ
ಅದು ಪಾರ್ಸಲ್ ಇದು ಪ್ಯಾಕ್ ಮಾಡಿ ಕಳ್ಸದಿತ್ರಿ.
ಪ್ಯಾಕ್ ಮಾಡಿ ಕಲ್ಸದ್ರಿ ಮತ್ತ ನಾವುನು ಬರಬೇಕು ಅಂತ ಮಾಡವ್ರಿ ಆಕಡೆ ಒಂದ. ಹಾ ಐದು ಮಂದಿ ರೆಡಿ ಆಗಿವಿರಿ.
ನಾವು ಇಲ್ಲಿ ಐದ್ ಮಂದಿಗೆ ರೂಮ್ ಕುೂಜಿ ಕೊಡಲ್ರಿ ನಾವು ಈಗ ಆಲ್. ಆಲ್ರೆಡಿ ಒಂದಿಬ್ಬರು ಮೂವರು ಇವ್ರೀ.
ಹುನ್ರಿ
ನೀವ ಒಬ್ಬರು ಬರ್ತೀರಿ ಅಂದ್ರೆ ಏನ ಒಂದ್ ಮಾತಾಡ್ತನೀರಿ ಮತ್ ನಮ ಕೂನ ಬಾಳ್. ಪರಿಚಯ ಅದನ ಮಾಲಕ.
ಯಾರ್ ರೂಮ್ ಮಾಲಕ್ ರೀ.
ಹಾ ರೀ ನಮ್ಗ ಅವ ಮಾಲಕರು ಬಾಳ್ ಪರಿಚಾರ ರೀ ಇಲ್ಲಿ ದುಬೈ ಶೇಕ್ಗಳು ಬಾಳ್ ಪರಿಚಾರ ರೀ ನಮ್ಗ. ಮತ್ತ್ ನೀವು ಬರ್ತ್ರಿ ಅಂದ್ರ ಅಂದ್ರ ಹೇಳ್ರಿ ಅಂದ್ರ ಪೇಮೆಂಟ್. ದಿನ ಒಂದು. ಹತ್ ಸಾವಿರ ರೀ ಅಂದ್ರೆ ರೂಮ್ ಬಾಡಿಗೆ ಒಂದ್ ಲಕ್ಷ ಆದದ್ರೀ ಇಲ್ಲಿ. ಹಾರೀ ಅಂದ್ರೆ ದಿನಾ ಪೇಮೆಂಟ್ ಹತ್ತು ಹತ್ತು ಸಾವಿರ ಅದ್ರೀ.
ಹತ್ ಸಾವಿರ ಅಂದ್ರ ನರಿ ಹತ್ ದಿನಕ್ಕ ಒಂದ್ ಲಕ್ಷ ಐತ್ರಿ.
ಹೇ ಬಾರಿ ಲಾಭ ಆದದ್ರಿ ಅಂದ್ರ ಅಂದ್ರ ಊಟ ನೀರ್ ಸ್ವಲ್ಪ್ ಜಾಸ್ತಿ ತುಟ್ಟಿ ಆದ್ರಿ. ತಿಂಗಳ ಉಳಿತದ ನೋಡ್ರಿ ಒಂದ್ಡಿಡ್ ಲಕ್ಷ ಉಳಿತ್ ನೋಡ್ರಿ.
ದಿನ ಒಂದುದೀಡಲಕ್ಷ ಅಂದ್ರ ಆರಾಮ್ಮ ಒಂದ. ಹತ್ತು ವರ್ಷ ಅಗ್ರಿಮೆಂಟ್ ಮಾಡಿಕೊಂಡ ದುಡಿದ ಆರಾಮ್ ಬರ.
ಏ ಇಲ್ಲಿ. ಇಲ್ಲಿ ಇಲ್ಲಿ ಅಗ್ರಿಮೆಂಟ್ ಮಾಡ್ಕ ಬಬಾರ್ದ್ರೆ ದುಬೈ ಬಾಳ ಡಂಜರ್ ಅಗ್ರಿಮೆಂಟ್ ಎಲ್ಲ ಮಾಡಬಾರ್ದ ನಮಗೆ ಯಾವಾಗ ಬತ. ಹಾಗ ನಾವೇ ರಾಜ್ಯ ನಾವೇ ಮಂತ್ರಿ ಇರ್ಬೇಕ್ರೀ ಇಲ್ಲಿ.
ಹೌದ್ರಿ
ಬಾಳ ಬಾಳ ಡೇಂಜರ್ಲ್ಲಿ ಎಲ್ಲಾ ಅಗ್ರಿಮೆಂಟ್ ಅವಲ್ಲ ಬಾಳ ರಿಸ್ಕ್ ಇಂತಲ್ಲಿ.
ಹೌದ್ರಿ ಈಗ ಅದೇ ಒಂದು ಕುರಿ ಶೆಡ್ ಹಾಕಬೇಕು ಅಂತ ಮಾಡ್ರಿ ನಾವ್.
ನೀವ್ ಮತ್ ದುಬೈಗ್ ಬರ್ತತ್ರಿ ಕುರಿಶೆಡ್ ಆಗ್ತತ್ರಿ ಅಲ್ರರಿ ಯಾವ್ದ್ ಮಾಡ್ತರಿ.
ಎಲ್ಲರೀ ಈಗ ಯಾಕಂದ್ರ ಇಲ್ಲಿ ನಮ್ಮೂರು ನಮ್ಮ ಮನೆಯವರು. ನಮ್ಮ ಅಮ್ಮ ಅಲ್ಲಿ ನಮ್ಮ್ ಅಪ್ಪ ಅಲ್ಲಿ ರೀ ಬುಡಲ್ರಿ.
ಹೌದೌದಾ ಮತ್ತೆ ಈಗ ಹೆಂಗರಿ ಮತ್ತೆ.
ಅದರೀ ಒಂದು ಕುರಿ ಶೆಡ್ ಹಕ್ಬೇಕಂತ ಮಾಡಿನ್ರಿ ಅದು ನಿಮ್ದ್. ಜಾಗತ ಅಲ್ರರಿ ಅದ ರೋಡ್ಗೆ ನಿಮ್ಮ್ ಮತ್ತೆ ಮನೆ ಬಲ್ಲಿ ರೀ.
ಆದ್ರೆ ಆದ್ರೆ.
ಹ್ಮ್ ಅದ ಜಾಗ ಬಾಡಿ ಕೊಟ್ರ ಅಲ್ಲ ಹಾಕ್ ಬಿಡ್ತೀವಿರಿ ಮತ್ತ ಕುರಿಶೆಡ್.
ಅ ನಿಮ್ಮಕ್ಕಿಂತ ಹೆಚ್ಚಿಂದನ್ರಿ ನಿಮ್ಕಿಂತ ಹೆಚ್ಚಿನಾನ ಏಟರ್ ಕೊಟ್ಟು ಆಕೆ ಬರಿ.
ಅದೇರೀ ಇಲ್ಲಿ ನಿಮ್ ತಮ್ಮ ಶಿವು ಮತ್ತ ಸಿದ್ದು ಕೇಳಿದೀವ್ರಿ.
ಏನಂದ್ರ ಅವ್ರು.
ಅವ್ರ ಏನಂತಾರೀ ಈಗ ಅದ. ಕೊಡಕ್ಬರಲ್ರಿ ಹಂಗ ಯಾಕಂದ್ರ ಐದ್ ಮೈಂದಿ ನಡ್ಬಾದ್ರಿ ಅದ. ನಮ್ ಬಾಬಾ ನಮ್ಮ್ ಪ್ರಕಾಶ್ ಅಣ್ಣ ನಮ್ಮ ಲಿಂಗು ಅಣ್ಣ. ಸಿದ್ದು ಅಣ್ಣ ಶಿವ ಅಣ್ಣ ಐದು ಮಂದಿಅವ್ರಿ ನಾವು. ಹ ಐದು ಮಂದಿ ನಡ್ಬಬೇಕಕ್ದ ಹಂಗ ಕೊಡಕ್ ಬರಲ್ರಿ ದೊಡ್ಡ ರೀ ಕೇಳಲ್ರಿ ನೀವ ಅಂತ ಅಂದ್ರೀ ಅವರು.
ಏ ತಗೊಂಡ ಹೋಗ್ರಿ ಹಂಗೇನಿಲ್ಲ. . ಏಯ ಎಡುಬಿ ಎಡ. ಏ್ತ ಒಂದ ಫ್ಲಾಟ್ ಇಂದ ಆದ್ರ ಒಂದ್ ಫ್ಲಾಟ್ ಆದ್ರಿ ನಿಮ್ತ್ ನೋಡ್ರಿ ರೆಟರ್ ನೀವೇ ಬೇಕಿದ್ದ್ರ ರೆಟರ್. ಕೊಟ್ರ ನಡೀತ ನಮಗ. .
ಎಲ್ಲರಿ ನೀ ಅಷ್ಟ ಅಂದೆ ಅಷ್ಟ ಅದಕ್ಕೇನು ವ್ಯವಹಾರ. ಬೇರೆ ರೀ ಫ್ರೆಂಡ್ ಇದ್ದಾಗ ಬೇರೆ ಐತ್ರಿ.
ಈ ಊರಾಗ ಹಳ್ತ ನಡದ್ರೀ ಬಾಡಿಗೆ. ಊರಾಗ ಎಟ್ ಮಾಡತಾರ. ಊರಾಗ ಏಟ್ ನಡ್ದ ನೀವ ತಿಳಿದ್ಕ ಕೊಡ್ರಿ ನಾವ ಏನೊಂದ್ ಮಾತನಾಲ್ಲ.
ಇಲ್ಲಿ ನೋಡ್ರಿ ನಮ್ ಅಂಗಡಿ ಅವಲ್ರಿ ದಾಮನ್ಗುಡಿ ಹನುಮಂದಿ ಅವ್ರರುುಡ್ಲ್.
ಹಾ ಹೌದ್ರಿ ಅವ್ರಿ.
ಹ್ಮ್ ಅವ ನೋಡ್ರಿ ದಾಮಡ್ ಎಷ್ಟ ಅಂದ್ರ. ತಿಂಗಳಿಗೆ ಇದು ವರ್ಷಿಗೆ ಹತ್ತು ಸಾವ ರೂಪಾಯಿ ಕೊಡ್ತೀರಿ.
ವಚ್ಚಿಗ ಹತ್ತ ಸಾವಿರ.
ಹಾ ರೀ.
ಅಂದ್ರೆ ಅಲ್ಲಿ ಸಣ್ಣದಲ್ ದ್ಯಾಮ ಗುಡ ಬಿ ಜಾಗ ಸಣ್ಣದಲ್ರರಿ ನಿಮ್ದ ಇದ ನಂಬೋದು ಬೇಶಿ ಒ. ಬ ಒಂದುಲಾಟ್ ಅದಲ್ಲ.
ಅದೇ ರೀ ಮತ್ ಅದಕ್ಕ ನಿಮ್ಗ ಜಾಗ ಎಷ್ಟ ಅದಂತ ಕಳ್ಗದೇನ ರಿ.
. ಅ ಒಂದು ಪ್ಲಾಟ್ ಅದ ಮತ್ತ ನೋಡಿ ಕೊಡ್ರೆ ನಾವವು ಉಳಿಬೇಕ ನಾ್ ಇಲ್ ಬೇರೆ ದೇಶಕ್ಕೆ ಬಂದು ದುಡ ಕು. .
ಅದೇ ರೀ ಗೊತ್ತಲ್ಲಾ ಅದಕ್ಕೆ ನಿಮ ಕೇಳದಿದ್ದೇನ್ರಿ ಎಷ್ಟು ಕೊಡಂಗಿರಿ ಅಂತ
ಹ್ಮ ನೋಡ್ರಿ ನೀವ ಏಟಾರ ಹೇಳ್ರಿ ನಾವ್ ಏನ್ ಅನಕ್ಕ ಆಗಲ್ಲ.
ನೀವೇ ಒಂದ ರೇಟ್ ಹೇಳಿದ್ರಿ ಅಂದ್ರ ನಾನ್ ಏಳ್ ತಿಂತೀರಿ ನಿಮ್ಗ.
ಇಲ್ಲೇ ಬಿಡ ಪರವಾಗಿಲ್ಲ. ಏ ನಾವ್ ಹೆಂಗ್ ಹೇಳಕ್ ಆತ್ರಿ ನಿಮ್ಗ ನೀವೇ ಒಂದ್ ನೀವ ಹೇಳಿದ್ರ.
ಈಗ ಇಲ್ಲ ರೀ ಮತ್ತ ಜಾಗ ನಿಂಬ್ದ ಇರ್ತರಿ ಊರಾಗ ಇಷ್ಟು ನಡದ ಅಂತಾನ ಹೇಳೇನ್ರೀ ನಾನ.
ನಾವ್ ಊರಾಗಿಲ್ಲ ಅಲ್ರರಿ ಈಗ ದುಬೈದಾಗ ಏನ್ರೀ ಊರಾಗಿದ್ರೆ ಅದ ಮತ್ ಬೇರೆ ರೀ. .
ಅದೇ ನಿಮ್ಮ ತಂದೆ ಅವರು ಹಚ್ಬೆಕ್ ಅಂತ ಮಾಡಿದ್ದಾರೆ ಅವ್ರರು ಫೋನ್ ಯ. ಲ್ರಿ ಅದಕ ನಿಮಗ್ ಹಚ್ಚಿದರಿ.
. ಅದೇ ರೀ ಅಚ್ಚರಿ ಅವ್ರು ಏನ್ ಅವ್ರ ಕೇಳ್ರಿ ಮತ್ ಏನಂತಾರ ರಿ.
ಅವ್ರ ಫೋನ್ ಎತ್ತವಲ್ರಿ ಫೋನ್ ಹಚ್ಚಿದ್ರ ಅವ್ರು ಕಡ ನೀನ್ ಮಾತಾಡಿದ್ದೆ ಎಲ್ಲ ಫೋನ್ ಎತ್ತವಲ್ರಿ ಅದಕ ನಿಮಗ್ ಹಚ್ಚಿದೇರಿ.
. ವಚ್ಚಿರಲ್ರಿ ಮತ್ ನಾವುನು ಈಗ ಅಲ್ಲಿ ದಾಣಿ ಹೆಂಗ್ ನಡದ ಅದ್ರ ಮ್ಯಾಗ ಗೊತ್ತತ್ರಿ ನಾವೂ. ಈಗ ಬರ ನಿಮ್ ಜಾಗ ಇಲ್ಲಿ ಇಲ್ಲಿ ಅಂಗಡಿ. ನೋಡನ್ರಿ ನಿಮ್ ಅಂಗಡಿ ಅಂದ್ರ ಒಂದು ಈ ಕಡೆ ಆ. ಆರ ಅಡಿ ಅನ್ ಸಾಕ್ ಆದ್ರಿ ಎಲ್ಲ ಎಂಟ ಅಡಿ ಆದ್ರಿ ಉದ್ದಾಗ ಒಂದು ಹತ್ತ ಅಡಿ ಆದ್ರಿ.
ಹಾ ರೀ ಈ ಕಡೆ ಒಂದು ಎಂಟ ಅಡಿ ಆಗ್ಲ ರೀ ಹತ್ತ ಅಡಿ ಉದ.
ಹ್ಮ್.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
ಹತ್ ಅಡಿ ಬಾಡ್ರಿ ಹದ್ನೈದ್ ಅಡಿ ಇಡ್ರಿ ಹದ್ನೈದ್ ಅಡಿಗೆ ಅಂದ್ರ ತಿಂಗ್ಳ ಸಾವಿರ ರೂಪಾಯಿ ಬಾಡಿ ಬಿತ್ರಿ.
ಹ್ಮ್ ರೀ ತಿಂಗಳ ಸಾವಿರ ರೂಪಾಯಿ ಬಿದ್ದಂಗ ನೋಡ್ರಿ.
ಇಲ್ಲಿ ನಂಬುದ ಅ ಆದಲ್ರರಿ ಬ್ ಒಂದ್ ಫ್ಲಾಟ್ ಆದದಲ್ರರಿ ನೋಡ್ರಿ ಮತ್ ತಿಂಗಳ ಎಏಟ ಕೊಡ್ತಿರನೋಡು.
ಎಷ್ಟ್ ತರ್ಟಿ ಫೋರ್ಟಿ ಅದೇನ್ರಿ ಮೂವತ್ ನಲ್ತ್ ಅದೇನ್ರಿ.
ಎಲ್ರಿ ದೊಡ್ಡದದ್ರಿ. ಬೇಸಾ ಒಂದ ಎರ ಟ್ಯಾಟ್ರರಿ ಎರಡ್ ಟ್ಯಾಕ್ಟ್ರ ನಿಂದಿರ್ತಾ ಅವ ನೋಡ್ರಿ
ಹೆಂಗ್ ಓದರಿ
ಏ ಉದ್ದನರೂ ಹೆಂಗಾರ್ ನಿಂದಿರ್ಸರಿ ಒಟ ನಕ್ಟ್ಯಾಟ್ರಿ ನಿರ್ತಾರ ಚಲೋ ನಿಂದಿರ್ಸರಿ.
ಹ್ಮ್ ಅಂದ್ರ ಆದ್ರಿ ಎಂಬತ್ತ ಅರುವತ್ತರ.
ಆದ್ರೆ ಮತ್ತೆ ನೀವು ನೋಡ್ತರಗ. ಸಾರ್ ಕೊಡ್ತ ನಿಂತಿರಿ ಏನು ಏನ್ ನೋಡ್ರಿ
ಇಲ್ಲರೀ ಇದ್ ನಿಮುದ ಕತ್ತರ್ಕೊತಿಂದಿಲ್ರಿ ನಾನು ಈಗ ನಂಬೋದು ಹೇಳಿ. ಏನ್ರಿ ನಾು ಇಷ್ಟ್ ನಡದ್ರಿ ಊರಾಗ ನೋಡ್ರಿ ಲೆಕ್ಕ ಹಾಕಿ ಎಸ ಹೇಳಳ್ರಿ ಅ. ಹೇಳೇನ್ರಿ ನಾನ್ ಹತ್ತು ಸಾವಿರ ಅಂತಾ ಮಾತಾಡಿಲ್ರರಿ ನೀವು ತಪ್ಪ ತಿಳ್ಕಂಡ್ರಿ
ಈಗ ನೋಡ್ರಿ ಈಗ ನಾವು ತಪ್ಪ ತಿಳ್ಕೊಂಡಿಲ್ರರಿ ಈಗ ನೀವು ನೀವು ಅಲ್ಲಿ. ಜಾಗ ಅದಲ್ ರರಿ ನಮಗೂ ಗೊತ್ತಲ್ರ ನಾವು ದುಬೈದಾಗ ಇವ್ರೀ.
ಹಾ ರೀ
ಅಲ್ಲ ಇದ್ರೆ ನಾ ಹೇಳ್ತಿದ್ರಿ ಜಾಗ ನಮ್ಮ ಊರಾಗಿದ್ರ ನಾವು ಗೊತ್ತಲ್ರಿ ಹೆಂಗಿರುತ್ತತಿ ಊರಾಗಿದ್ರ.
ಅದೇ ರೀ ಇವರು ಹುಲಿ ಇದ್ದಂಗಿರಿ ನೀವು.
ದೇವಿಗ ಎಲ್ಲಾ ಏನ್ ಮಾಡ್ತಿ ಈಗ. ಫೈನಾನ್ಷಿಯಲ್ ಕಂಡೀಷನ್ ಬಹಳ ಅದೆ ಆದ್ರೆ ಅದಕ್ಕೆ ದುರ್ಬಾಗಿ ಬಂದಿರು.
ಸಾಲ ಹೆಂಗ ಐ್ತ್ರ ನಿಮ್ಗೆ
ಅ ನಿಮ್ಮ ದೋಸ್ತರುಗಳು ಎಲ್ಲಾ ಹೋದ್ರೆ ಅವ್ರ ಇ ತಗೊಂಡ ಓಡೆ ಹೋಗೋದು ಅದು ಇದು ಮಾಡಿದ್ರೆ ನಮ್ಮ ದಂಡ ಹಾಕಿಟ್ಟು. ಸೋದರು
ಯಾ ದೋಸ್ತರ ಓಡಿ ಹೋದ್ರ ನಿಮ್ಗೆ ಹೆಂಗ ದಡ್ಡ ಬಿಳತರಿ.
ಎಲ್ರ ನಮ್ಮ ಜಲಿ ಕುಡ್ಸ. ಇನ್ನೊಂದು ಇಬ್ಬರು ಯಾರೀ ಅವ್ರು ಎಂದ್ತಾರನ್ ಗೊತ್ತಿಲ್ಲ ಕಡಿ ನಮಗನು ಅದಕ್ಕೆ ದುಬೈಗೆ ಬಂದ್ಬಿಟ್ಟು. ಟ್ಟರಿ ಅವ್ರಿ
ಸುಮ್ಮರ ಕಾಟಾ ಬಾಳ ಜನ್ ದುಬೈಕ್ ಹೋರಿ ಅವ ಒಳ್ಳೆ ಕೆಲ್ಸ ಮಾಡಿರ್ ತೋರರಿ.
ಅದೇ ಈ ಶಿರುಳ ಇಲ್ಲಿ ನಮ್ಮೂರಾಗ ಇದಿದೀ ಅಂದ್ರೆ ತೊಂಡದ್ರ ಅಂದ್ರೆ ಮತ್ತ ಹೆಸರು ಬರಿಸಸಿ ಹೋಗ್ರಿ ಪೇಸ್ಟ್. ಷ್ಟೇ ಒಂದ ಕೆೇಸ ನಮ್ದೇ ಇರ್ತ್ ಹನ್ಂಗಾರ ನಮ ದೋಸ್.
ಅದಕ್ಕೆ ಬ್ಯಾಡ ಬ್ಯಾಡ ಇದ್ರೆ ನಿಚಿಂತ ನಾ ಆರಾಮ್ ದುಡ್ಕಂತ ತಿಂದ್ರ ಆರಾಮ್ ಪಾಡ. ಇಲ್ಲ ಬಂದ್ ಬಿಟ್ಟು ಹೇಳ್ರಿ
ಅಂತರ ಸವಸ ಮಾಡ್ಬಡದ್ರೀ.
ಏನ್ ಮಾಡ್ತರಿ ನಮ್ಮ ಸರ್ಕಲ್ ಇರೋದ್ ಹಂಗೆ ಒಂದ್.
ಎಂತಾ ಸವಾಸಾದ ಅಂತೀರಿ ಏನ್ರಿ ನಿಮ್ದು
ಸರ್ಕಲ್ ಅದಾದ್ರೆ
ಮ ಏ ಮಾಡಕಲ್ರರಿ ಆಯ್ತ ಸವಸ ಮಾಡರಿ ಅಂತಾರ ಯಾರ ಅಂದ್ರ ಮತ್ತ್.
ಏನ್ ಏನ್ ಹೇಳ್ತರಿ ಮಾದ. ಬನ್ ಅದಾಕ್ ಇದಾಕ್ ಅಂತಾರೆ ಅದಕ್ಕೆ ಇ ದೂರ್ ಬಂದ್ ನೆಮ್ಮದಿಯಾಗಿದ್ರ ನಂಗೆ ಯಾರ ದೋಸ್ತರ.
ಅಲ್ಲಿಗ್ ಬಂದ್ರನು ಪೋನ್ ಹಚ್ಚಿ ರೊಕ್ಕಾಕಂತ ರೀ ಮತ್ತ ಏನ್ ಹೇಳ್ಬೇಕ್.
ಏ ಏನ್ ಮಾಡ್ತ್ರಿ ಅದಕ್ಕೆ ಅಂತ ಇಲ್ಲಿ ದೇಶದಾಗ ಫೋನ್ ಪೇ ನಡೆಯಲ್ಲಲ್ರ.
ಹ್ಮ್, ರೀ ಒಳ್ಳೆ ಕೆಲ್ಸತ್ತೋಗರಿ ಅದು ಒಂದು.
ಅದಕ್ಕೆ ಇಲ್ಲಿ ಬಂದವ್ರು ಇಲ್ಲಿ ಫೋನ್ ಪೇ ನಡೆಯಲ್ಲ ಏನ್ ನಡೆಯಲ್ಲ ಆರಾಮ್ ನೀವೇ ಆದ್ರೆ ನ್ ಆಗ್ಸಬಹದ್ರಿ ಅಕೌಂಟ್ಗೆ ನಾವ್ ಹಾಕಕ್ ಆಗಲ್ರಿ.
ಈಗ ಮತ್ಸರ್ ಇದ ಪೇಪಾಲ್ ಅಂತ ಅದಲ್ ರೀ ಅದ್ರಾಗ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಬೋದು ರೀ ನಾವು.
ಮಾಡತಿರ್ ಮತ್ ಏನ್ ಮಾಡ್ತೇವಲ್ಲಾ ರಿಸ್ಕ್ ಅವ ಎಲ್ಲ ಸುಮ್ನೆ ಏನ ಏ ಸುಳ್ಳ ಹೇಳಿ ಬಿಟ್ಟು ಬಿಡ್ಬೇಕ್ರೀ. ನಮ್ಮ್ ಮಂದಿ ಒಂದು ಸಲ ಅದು ರುಚಿ ಐತ್ ಮತ್ ಬಿಡಲ್ರಿದಿಡ್ ಲಕ್ಷ ದುಡಿಯೋ ಟೈಮಿಗೆ ಇವ್ರು ಎಲ್ಲಿ ಬಿ ನಮ್ ಮೂರ್ ಲಕ್ಷ ದುಡ ಟೈಮಿಗ.
ಏ ಬುಟ್ರ ಕೇಳ್ರಿ ಮಚ ನೋಡು ದಿಡ್ ಲಕ್ಷ ದುಡತಿದ್ವಿ ನನ್ ಮಂದಐವಾ ಸಾಕ ಅಂತದ್ರೀ
ಹ ಅದ್ರ ಇಲ್ಲಿ ಈಗ ಅದಕ್ಕೆಾರ ರೀ ನಾವ್ ಬಂದಿವಂದ್ರ ನಮ್ಮ ಸುದೀಪ್ ಏನ ಕೆಲಸ ಮಾಡತಾನ ಅಂತ್ ಅವ್ ಕೆಲಸ ಮಾಡ್ರ ನಾ ದುಡದೆ ಬಿಡತಿನ ಅಂತ ಹೇಳಿನ್ರಿ ಅವ್ನಿಗೆ.
ಹೌದ್ರಿ ಯಾವಾಗ್ ಬರ್ತನಿ ಅಂದಾನ್ರಿ ಸುದೀಪ್.
ಅವ ದಿನ ದಿನ ಪೋನಹಚ್ತಾನ ದಿನ ಸುಳ್ಳಹೇಳತನ ನಾಳೆ ಬರ್ತಿನಿ ನಾಡ್ದ ಬರ್ತಿನಿ. ಅಂತಾರೆ ಒಂದ್ ತಿಂಗಳು ಬುಟ್ಟು ಬರ್ತಂತಾರೆ ಈಗ ಎಕ್ಸಾಮ ಮುಗಿದ್ರ ಎಕ್ಸಾಮ್ ಮುಗ್ಸಿ ಬರ್ ಅಂತ ಹೇಳೇನ್ರಿ.
ಹ್ಮ್ಮ ಇನ್ನ ಇಲ್ಲ ಇವತ್ ಫೋನ್ ಹಚ್ಚಿದ್ದರಿ ಮುಂಜಾನೆ ನನಗ ಕೆಲ್ಸ ನೋಡಕತೀನಿ. ಯಾವ್ದ ಸಿಗವಲ್ದು ನನ್ಗೆ ಬೇಕಾಗಿದ್ದ ಹೈದ್ರಾಬಾದ್ನಾಗ ಆದಂತ. ತಂದ್ರ ಅಲ್ಲಿಗ ಆಗಲ್ಲನಗ ನಾನ್ ಬೆಂಗಳೂರಗ ಮಾಡದು ಅಂತಂದರಿಅವ.
ಯ ಅವರು ಸೌಕರಮಂದಿ ಹೇಳಿದ ಹೇಳ್ತಾರೀ ಅವರು.
ಈ ಮತ್ ಅವ್ರ ಕೆಲ್ಸನೆ ಅದೇ ಇರ್ತಾದರಿಮತ್ತ ಸಾಫ್ಟ್ವೇರ್ ಎಲ್ಲ ಹುಡುಗರ.
ಆ ಇಲ್ ನಮ್ಮಂಗ ಆಡವೇರ್ ಕೆಲ್ಸ ಮಾಡಬೇಕ್ರೀ ಸಾಪಿದ್ರ ಜೀವನ ಬಾಳ ಕಷ್ಟ ಆಗ್ತದ.
ಈಗ ನೋಡ್ರಿ ಸರ್ ಅವರು ಓದಿಗೆಸಿ ಓದಿದ ಸಾಫ್ಟ್ವೇರ್ಗ ನಾವು ಓದಲಾರರು-
ನಾವ್ನೆಲ್ಲ ಓದಿ ಇಲ್ಲಿಗ್ ಬಂದ್ ಕುಂತಿನ್ರಿ ಇಲ್ಲೆಲ್ಲ ಈಗ ದುಬೈದಾಗ ಕೆಲ್ಸ-
ಈಗ ನೋಡ್ರಿ ಅವ್ರು ಓದಿದ್ದೆ ಬೇರೆ ನಾವು ಓದಿದ್ದೆ ಬೇರೆ ಆದ್ರೆ
ಓದಿದೆೆ ಬೇರೆ ಎಲ್ಲಲ್ರಿ ಬಟ್ ಏನ್ ಮಾಡ್ತ್ರಿ ಈಗ, ಅನಿವಾರ್ಯಕಂಗ ಹೋಗಬೇಕ್ರೀ
ಏನ್ ಮಾಡಕ್ ಹಾಗಲ್ರಿಮತ್ ಸಾಲದ ಆದ ಊರ್ ಬಿಡ್ಬೇಕಾದ್ರಿ ಊರ್ ಬಿಟ್ರೆ ಉದ್ದಾರ್ ಆಗ್ಬಬೇಕಾತದ್ರಿ ಇಲ್ಲಾಂದ್ರೆ ಮತ್ತೆ ಸಾಲ ಅತದ್ರಿ.
ಊರ್ ಹುಡಬೇಕ್ರಿಎಲ್ಲ ಬರ ಬರಿ ಆತದ.
ಈಗ ನೋಡ್ರಿ ಮತ್ತೆ ಒಂದ್ಐದ ಲಕ್ಷ ಸಾಲ ಇತ್ತ ಅಂದ್ರೆ ಐದ ವರ್ಷದಾಗ ಏಳ ಎಂಟ ಲಕ್ಷ ಅಂದ್ರೀ ಮತ್ತ ದ ಬಡ್ಡಿ ಬೆಳಕಂತ.
ಅತ್ರಿ ಗೌರ್ಮೆಂಟ್ ಕೈಗಾಡ ತಗೊಂಡೆ ಅಂದ್ರ ಸೀದಾ ಕೇಸ್ ಕೊಟ್ಟ ಬಿಡ್ಬೇಕ್ರಿ.
ಹ ಅೇ ಮಾಡ
ಬಡ್ಡಿ ಬಡ್ಡಿ ಬಡ್ಡಿ ಜಾಸ್ತಿ ತಿನ್ನ ಕುಂತರ ಅಂದ್ರ-
ಅದೇ ರೀ ಐದರ ಬಡ್ಡಿ ಹಂಗ ಕೊಟ್ರ ಆರ ಬಡ್ಡಿ ಕೊಟ್ರಂಗ ಕೆಸ್ ಆಕಿ ಬಂದಬಿಡಕ್ರೀ.
ರಗೆಾದ ಸರಿತೋರಿ ಫೋನ್ ಹೊಂಟದ್ರಿ ಫೋನ್ ಹೊಂಟಾದ್ರಿ ಇಡಲ್ರಿ. ಹಾ ಸರಿ